ಹಲೋ ಹೇಳ್ರಿ ಅಪ್ಪಾ ಏನ್ ಇವತ್ತು ನೆನಪ ಆಯ್ತಾ ನಿಮಗ
ಏ ರೀ ಮಲ್ಲೋರೆ ಆರಾಮ್ ಅಲ್ರಿ ಮಲ್ಲೋರೆ
ಆರಾಮ್ ರಿ ಭೀಮ್ ಅವರೇ ನೀವು ರಿ
ಆ ಏನ್ರೀ ಮಲ್ಲು ಅವರೇ ಫೋನ ಬಹಳ ದಿನಕ್ಕೆ ನಿಮ್ಫೋನ್ ಹಚ್ಚಿನ್್ರಿ ನೀವ್ ಅಸ್ೇನಲ್ಲ
ನಮ್ಗೆಲ್ಲ ಸ್ವಲ್ಪ ಒಂದು ಎರಡು ದಿನ ಆಯ್ತ್ರಿ ಒಂದ್ ಸೈಟಿಗೆ ಕೆಲ್ಸಕ್ಕಟವ್ರಿ
ಹಾ ಹಾ
ಮತ್ತೆ ಅದಕ್ಕೆ ಬಿಜಿ ರೀ ಸ್ವಲ್ಪ ಹ್ಮ
ಮಲ್ಲು ಅವರೇ ಅಲ್ಲಿ ಚಾಪೆ ರೀ ಅಲ್ಲಿ ಒಂದು ಕೆಲಸ ಮಾಡ್ಬೇಕಕ್ ಅಂತ ಮಾಡಿದ್ದಾರೆ
ಯಾವ್ದ್ರೀ
ಇದು ಸಾಬ್ರಳ್ಳಿ ಒಂದು ಹ ಹೋಟೆಲ್ ಹಾಕ್ಬೇಕಂತ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಅಂದ್ರೆ ವಾಲ್ಯೂಮ್ ಚೌಕ ಐತಲ್ಲ
ಹ್ಮ ಅದ.
ಹಾ ಅಲ್ಲಿ ಹಾಕ್ಬೇಕಂತ ಮಾಡೇನ ಅದಕ್ಕೆ ಅದ್ರು ಬಗ್ಗೆ ಮಾಹಿತಿ.
ಏ ಅದ್ರಲ್ಲಿ ಏನ್ ನಮ್ಗೆಷ್ಟ ತಿಳುವಳಿಕೆ ಇಲ್ರೀ
ಹಾ.
ಅಷ್ಟು ಅದೆ. ಹ ಅದ.
ಎಲ್ಲ ಎಲ್ಲ ನೀನ ಮಾಡಿ ನೀನ ನೀ. ಹ್ಮ್.
ಅದ ಏನ. ಪಿಸ್ ಮೀನ ನಕ್ ಕುಂತಿದ್ರಿ.
ಇಲ್ಲ ಅದು ಮೀನಾ ಅಲ್ಲಿ ಮನಲಿ ಊಟ ಮಾಡ. ಮಾಡಿದ್ರಲ್ಲಾ ಕರಿಲೆ ಹೋಗ್ತಿದ್ರು ಊಟ ಮಾಡ ಅಂತ.
ಹ್ಮ್ ಹ್ಮ್ ಹ್ಮ್ ಹ್ಮ.
ಹಾ ಮೀನಾ ಅಡಿ ಅಡುಿಗೆ ಮಾಡಿದ್ರು ಊಟ.
ಹಾ ರೀ ಹ್ಮ್ ರೀ.
ಸ್ವಲ್ಪ ಏನ ಯಾವ್ದ್ದು ಸೌಂಡ್ ಬರ್ತೈತೆ ಸ್ವಲ್ಪ. ಅ ಆಚೆಗಡೆ ಬರ ಯಾರ ಮಾತಾಡ್ತಾ ಇದ್ದ ಕಾಣಸ್ತ.
ಹಾ ಬಂದೆ ಬಂದೇವ್ರಿ ಹೇಳ್ರರಿ.
ಅಂದ್ರೆ ಸ್ವಲ್ಪ ಏನ ಶಬ್ದ ಬರ್ತಾ ಇತತ್ತು.
ಹ.
ಹ್ಮ ಯಗ್ ಪರವಾಗಿಗೆಲ್ಲ.
ಹಾ ಅದೇ.
ಹಾ.
ಏನು ಅಲ್ಲಿ ಯಾವತ್ರ ಮಾಹಿತಿ ಗೊತ್ತಿಲ್ಲ ಅಲ್ಲಿ. ಅಲ್ಲಿ ಒಂದ್ ಸ್ವಲ್ಪ ಆಲ್ಮೀಗ್ ಚೌಕಲ್ಲಿ ಇಟ್ರ ಬೆಸ್ಟ್ ಆಯತ ಅಲ್ಲಿ ಹೋಟೆಲ್.
ಹ್ಮ್ ವಾಲ್ಮೀಕಿ ಚೌಕ ನಡತಿರಿ ಅಲ್ಲಿ ಎಲ್ಲಾ. ತುಂಬಾ ವಿಶಾಲವಾದ ಜಾಗ.
ವಿಶಲವಾದ ಜಾಗ ಬೆಂಗೂರಲ್ಲಿ ಎಲ್ಲ ಡೆಲಿವರ್. ಮಾಡಿ ಮಾಡ ಸು ಸಾಕೈತಿಪ್ಪ ಇವಾಗ ಎಲ್ಲಾ ಊರಲ್ಲಿ ಒಂದು. ಜಾಬ್ ಮಾಡ್ಬೇಕಲ್ಲ ಅಂತ ಯಾವ್ದೋ ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಅಲ್ಲಿ ಆಗ್ತಾ ಇದೆ.
ಹಾರ ರೀ.
ಮಾಡ್ತಾ ಇದಿದ್ನಿ ಇವಾಗೆಲ್ಲಾ. ಅಲ್ಲಿ ಸ್ವಲ್ಪ ನೀನ್ ಮಾಹಿತಿ ಗೊತ್ತಿದ್ರೆ ಅಲ್ಲಿ ಯಾವ್ದಾದ್ರರು ಪ್ಲೇಸ್. .
ಅಷ್ಟು ಮಾಹಿತಿ ಗೊ.
ಅಲ್ಲಿ ಯಾರ್ಗ್ ಗೊತ್ತಿಲ್ಲ.
ಅಲ್ಲಿ ಅಷ್ಟ ಗೊತ್ತಲ್ರಿ ಅಷ್ಟ.
ಹ್ಮ ಹಾ ಹಾ.
ಹ.
ನಿಮ್ಮೂರಲ್ಲಿ.
ನಮ್ಮೂಊರಲ್ಲಿ ಎಲ್ಲಾ ಅವ್ರ ನಮ್ಮೂರಲ್ಲಿ ಎರಡು ಮೂರ ಅವ್ರ.
ಹ .
ಹ್ಮ್. ಒಂದು ಎರಡು ಮೂರ ಅವ್ರೀ ನಮ್ಮೂರಲ್ಲಿ.
ಹ ಹ ನೀವಾಗ ನೀವ ಯಾವದಾರೂ ಬಿಗ್ ದಸ್ ಮಾಡಬೇಕತಿ. ಅ್ರನ ಯಾವ್ದಾದ್ರು ಇ ಜಾಮ್ ಮಾಡಬೇಕಕ್ಂತಿದ್ರ.
ಏ ಅಂತದೇನು ಯೋಚನೆ ಇಲ್ಲ ರ ಇನ್ನ.
ಹಾ.
ಏನಂತದನು ಯೋಚನೆ ಅಂತ ಬರೋಲುರ
ಹೌದಾ.
ಹ್ಮ.
ಅದೆ ಅದೊಂದು. ಹಾಲನ್್ ಡೇರಿ ಹಡಬೇಕ ಅಂತ ಮಾಡಿದ್ವಿ ಅದನುಡಲ್ಲಿ.
ಅದು ತುಂಬಾ. ವರ್ಕ್ ಆಗತ್ರಿ ಅದು ಚಲೋ ಉಪಯುಕ್ತ ಆದದ್ರೆ ಹಾಲಿನ ಡೈರಿ
ಹಾ ಹಾ ಹಾ.
ಹ್ಮ್ ರೀ.
ಒಬ್ಬರ್ತಾವದ ಅದೇ ಅಲ್ಲಿ ಪ್ಲೇಸ್ಸ್. ಇಷ್ಟ ಆಗ್ತಲ್ಲ ನ
ಪ್ಲೇಸ್ ನೋಡ್ಬೇಕ್ರೀ ಜಾಗ ಎಲ್ಲಿಯಾದ್ರುೂ.
ಹೂ ನೋಡ್ಬೇಕ ಎಲ್ಲಿ. ಅಲ್ಲಿ ಶಾಪ್ರಲ್ಲಿ ವರ್ಕಟ್ ಆಗತು ಇಲ್ವ ಅಂತ ನೋಡ್ಬೇಕು.
ಶಾಪುರಲ್ಲ ಆಗ್ಬೋದ್ರಿ ಕೆಲ್ಸ.
ಹೌದು ಬೆಳಿಗ್ ಒಂದು ಏನೋ ಒಂದು ಏನಾದ ಸಣ್ಣ ಅಂಗಡ ಇದ್ರೆ ಸಾಕು.
ಹಾ ರೀ.
ಬಿಸ್ನೆಸ್ ಮಾಡಕ್ಕೆೆ.
ಹ ಒಂದ್ ಚಿಕ್ಕ ಚಿಕ್ಕದಿದ್ರೆ ಸಾಕ್ರಿ ಅದೇ.
ಹ ಅಷ್ಟಂದ ಸಿಕ್ತಿದ್ರ ಸಾಕು.
ಆ ರಿ.
ಮತ್ತೆ ಏನಿಲ್ಲ.
ಹ್ಮ ರಿ.
ನಿಮ್ಮ ಹತ್ರ ಏನಲ್ಲ.
ನಮ್ಮ ಹತ್ರ ಅವ್ರಿ ಬೆಳಿಗ್ಗೆ ಬರ್ತನ್ರಿ ಒಂದ.
ಹ
ಹ್ಞೂ ಸ್ಕೂಟಿ ಬರ್ತ ರೀ ಒಂದು ಆಯಿಲ್ ಪ್ಯಾಕೆಟ್ ತಗೊಂಡು.
ಹಾ ಹಾ.
ಹ್ಮ ಡೈರಿ ಮಾತ್ರ ಇಲ್ಲ ರೀ ನಮ್ಮೂರಲ್ಲಿ. ಹ್ಮ್ ಅದ ಇಲ್ಲ.
ನಿಮ್ಮೂ ನಿಮ್ಮೂರಲ್ಲಿ ಸಣ್ಣ ಊರ ಅಲ್ಲಿ ಗಿಡಕ್ ಆಗಲ್ಲ.
ಹೂ ರಿ
ಶಾಪುರ ಆದ್ರ ಒಳ್ಳೇದು.
ಹಾ ಶಾಪುರ್ ಯಾಕಂದ್ರೆ ತಾಲೂಕ ಅತದಲ್ರಿ.
ಹೌದು ತಾಲ್ಕು ಆಗ್ತ ಅಲ್ಲಿದ್ರೆ ಇಡ್ಬೋದು.
ಹಾ ರೀ ತಾಲೂಕಲ್ಲಿ ಸ್ವಲ್ಪ ಏನಾದ್ರು. ಜನ ಅದು ಸೇರ್ತಾರೆ.
ಹೌದು ಜನ ಸೇರ್ತ ಒಳ್ಳೆ ಬಿಗ್ನೆಸು ಎಲ್ಲಾಕ ಜಾಸ್ತ. ಹಲ್ಗಳೆಲ್ಲ ಸೇಲ್ ಆಗ್ತವೆ.
ಆ ರಿ
ಇಲ್ಲಿ ಹಳ್ಳಿ ಕಡೆಗಾದ್ರೆ ಏನ ಹಬ್ಬಬ್ ಅಂದ್ರರು ಒಂದು . ಎರನೂರು ಸಲಾಕ್ಕಜಾಸ್ತಿ
ಆ
ಅಂತ ಕೆಲ್ಸ ಇದ್ಮೇಲೆ ಒಂದ್ ಸಾವಿರ ಒಂದವರ್ ಸಾವಿರ ಹಂಗೋದ್ರೆ ಹ್ಮ್ ನಮಗೂ ಉಳಿತಾಯ.
ಹಾ ರೀ ಒಂದ್ ಒಂದ್ವರ್ ಸಾವಿರ ಆದ್ರ ನಾವು. ಐದಾತ್ರಿ.
ಹ ಒಂದ್ವರ್ ಸಾವಿರ ಹಂಗ ಪಾಕೆಟ್ ಹೋಗ್ಲೇಬೇಕ ಇಲ್ಲ ಆದ್ರೆ ನಿಮ್ರೆಲ್ಲೊ ನಿಮರಲ್ಲಿ ಇಡ್ಬೋದು ಬಿಡಿ ಎಲ್ಲಾ ಒಂದ್ ಎರಡ್ನೂರ ಅಷ್ಟೇ ಆಗತ.
ಹ್ಮ ನಮ್ಮೂಊರಲ್ಲಿ ಆದ್ರೆ ಬೆಳಿಗ್ಗೆ ಅಷ್ಟೇ ನಮ್ಮ್ರ
ಹೂ.
ಬೆಳಿಗ್ಗೆ ಸಾಯಂಕಾಲ ಯಾರು ಒಬ್ರು ಖರೀದಿ ಮಾಡಾರ. ಹಾ ದಾರನಾಳ ನಡತ್ರಿ.
ಹ ಧೋರಣೆ ಅದ್ರೆ ಪರವಾಗಿಲ್ಲ ಅಲ್ಲಿ ದೊಡ್ಡ ಊರ ಅದು.
ಹಾ ಅದನ್ನು ಈಗೆಲ್ಲಾ ಬಾಳ ದೊಡ್ಡದ ಹಾ ಕುಂತ್ ಅದನ.
ಹೌದೌದು ಅಲ್ಲೆಲ್ಲಾ ಓಟ ಹೋಗ ಜಾಸ್ತಿ ಇ್ದದವ.
ಹ್ಮ್ ಹ್ಮ.
ಹೋಟೆಲ್ ಜಾಸ್ತಿ ಇದೆ ಅಲ್ಲೆಲ್ಲ ಈಡ್ಬೋದು ಎಲ್ಲ ಜಾಸ್ತಿ ಎಲ್ಲ.
ಹಾ ರೀ. ಹಾ ಎಲ್ಲ ಅಡುತರ ಅಲ್ಲೇ
ಹಾ ನಡೀತೆ ಅಲ್ಲ ಅಲ್ಲಿನ ನೋಡೋಣ ಅಲ್ಲಿ ಅಲ್ಲಿ ಯಾರ್ ಪಡಿಸಲ್ಲವೆನಗೆ
ಅಲ್ಲಿ ಆದ್ರೆ ಅವರು ಅಷ್ಟು ಅವ್ರಗ ಅಷ್ಟ ಇದಲ್ರಿೀ ಅವ್ರಿಗೆ ರಿಗೆಲ್ಲ ಯಾರ ರೀ ನಮ್ಮ ಹುಡುಗರ
ಅವರಿಗೆ
ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ ರೀ
ದೌದೌದು
ಹ್ಮ್್ಮ
ಅ ಸ್ವಲ್ಪ ಮಹತ್ರರ್ ಬೇಕು ಅಲ್ಲಿ ಸ್ವಲ್ಪ ನೋಡಿ ಕಾಂಟೆ ಅಲ್ಲಿ ಒಳ್ಳೆ ದೊಡ್ಡ ಊರ ಐತೆ
ಹ್ಮ ರೀ ಮೇನ್ ರೋಡ್ ಆದದಲ್ರಿ ಸ್ಟೇಟ್ ಯಾದಗಿರಿ ಈ ಕಡೆ ಈ ಕಡೆ ಶಾಪ್ ಪರ ಇಲ್ಲ ಎಲ್ಲಾ ಜಿಲ್ಲೆಗೆ ತಾಲೂಕು ಆಡ್ತವ್ರೆ ಅವ್ರ ಮೇಲೆ ಮ ರೋಡ ಆದ್ರೆ ಊರಾಗ
ಹೌದು ದೊಡ್ಡೋರು ಎಲ್ಲಾ ಶೇಲ ಆಗ್ತಲ್ಲ ಎಲ್ಲಾ
ಹಾ
ಎಲ್ಲ ಸೇಲ್ ಆಗ್ತ ಒ ಚೆನ್ನಾಗಿ ವ್ಯಾಪಾರ ಆಗ್ತದೆ ಅಲ್ಲಿನ್ ಪರಗಲ್ಲ ಅಲ್ಲಿಲ್ಲಿ ಲಾಸ್ ಎಲ ಬಿಗ್ ಜಾಸ್ಲ್ಲಿ ಅಲ್ಲಿ ಲಾಸ್ ಏನಿಲ್ಲ ಬಿಗ್ ಬಸ್
ಹ ಹಾ ಹಾ ಏನಿಲ್ಲ ಅಷ್ಟು ಲಾಸ್ ಇಲ್ಲ ಅಡಗೆ
ಹೌದೌದು
ಎಲ್ಲಾ ಹೂಡಿಕೆ ಆಾಕ್ತರಿ ಅಲ್ಲಿ
ಹ ಇನ್ನ ಸ ಚುತಮರಲ್ಲ
ಶಾಪೂರು ಇಲ್ಲ ಅಥವಾ ದೋರ್ನಾಳಿ ಎರಡ್ರಲ್ಲಿ ಒಂದ ಮಾಡ್ಬೇಕಕ್್ರೀ ನೀವವು
ಮಾಡಕ್ ನನ್ಗ್ ಗೊತ್ತಿಲ್ಲ ಅಂತಲ್ಲ ಅಲ್ಲಿ ಧಾರಾಳಲ್ಲಿ
ಅದೇ ರೀ ಗೊತ್ತಲ್ರಿ ಅಷ್ಟು ನಮ್ಗ
ಹ್ಮ
ನಿಮ್ಗೆ ಎಲ್ಲಾ ಪರಿಚಯ ಇರ್ತಾರ ನಿಮ್ಗ
ಏ ನಮ್ಮ ಆ ಊರಲ್ಲಿ ಯಾರ್ು ಪರ್ಸ್ತಲ್ಲಪ ಅಲ್ಲಿ
ಹಾ ರೀ
ಅವ್ರಲ್ಲಿ ಪಚ್ಚಿದ ಇಷ್ಟಿತ್ತು ಕಾಂಟ್ಯಾಕ್ಟ್ ಮಾಡ್ದ ಅಲ್ಲಿ ಪರ್ಚಿಲ್ಲ ಅವರಲ್ಲಿ
ಆ
ಪರಿಚದ ಇಷ್ಟೊತ್ತಿಗೆ ಅಲ್ಲೇ ಆಗ್ಬಿಡ್ತದೆ ಪರ್ಚಲ ಅಲ್ಲಿ ಯಾರ ನಿ
ಹ್ಮ ಹ
ಅಂದ್ರೆ ನನ್ಗೆ ಯಾರನ್ನ ಪಡ್ಸಾರ ಅಂತ ತಿೇಳ್ಕೊಂಡೆ ನನು ಇಲ್ಲಂತೆ
ನಮ್ಗ್ರೀ ಅಷ್ಟ ಅವ್ರಿಗೆ ಮಾಹಿತಿ ಗೋಯ್ತಲ್ರಿೀ ಅವ್ರಿಗೆ
ಹಾ ಹಾ ಉಂಡ್ಯಾಕಲ್ಲ
ಹ್ಮ ಅಲ್ಲಿ ಅಷ್ಟು ಅಲ್ಲಿನ ಏನ್ ಅಷ್ಟ ದೊಡ್ಡ ಊರ ಅಲ್ಲ ರೀ ಅದೊಂದ ದೊಡ್ಡ ಊರ ಆದ್ರೆ ಅದು ದೊಡ್ಡೂರನ್ನ ಅಲ್ಲನಕನ್್ರೀ
ಮೇನ್ ರೋಡ್ ಇತಲ್ಲ
ಹಾ ಅದನ್ ಮೇನ್ ರೋಡ್ ಆದ್ರೆ ಈ ಕಡೆ ಸುರ್ಪ ಪುರ್ ಐತ್ತುಗೋಡರು ಯಾತಿಗಿರಿ
ಹೌದೌದು
ಈ ಕಡೆ ಓ್ತವ್ರ ಎಲ್ಲಾ ಬಸ್
ಹೌದ ಅದ ಎಲ್ಲ ಹೋಗ್ಬೋದು
ಹ್ಮ್ ಹತ್ತ ಸಾರತ್ತು
ಅಲ್ಲೆ ನೋ ಹೋಗ್ಬೋದು ನೋಡೋಣ ಅಲ್ಲಿ ಅಲ್ಲಿ ಇಟ್ರ ಬಿಟ್ರು ಇಲ್ಲಿಡಣ ಅಂತ ನೋಡ್ ನೋಡಂಗೋ ಸ್ವಲ್ಪ ಇದ್ದನಾ ಟೈಮ್ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ತೀನಿ ಯಾವ್ರಲ್ಲಿ ಇಡ್ಬೇಕು ಯಾವರಲ್ಲೆಲ್ಲ
ಹಾ ನೋಡ್ರಿ ಇನ್ನ ಇನ್ನ ಟೈಮ್ ಇದೆ ಅಲ್ರಿ ನಿಮ್ಗೆನ್
ಟೈಮ್ ಇ್ದ ನಾ ಸಪ್ಪ ದೊಡ್ಡ ದೊಡ್ಡ
ಹ ಹಾ ಹಾ ಹಾ ಹಾ ಇನ್ನು ಸಮಯ ತಗೋರಿ ಇನ್ನು
ಹ ಸಮಯ ತ ಹಬಬೇಕ ಚೆನ್ನಾಯ್ತು ಅಂದಾಗ ನೋಡ್ಬೇಕು
ಹ
ಏನಾರ ಮಾಡ್ತೇವನಲ್ಲ ನಮ್ಮೇ ಗತ
ಇಲ್ಲ ಆತದ್ರ ಏನ್ ಆಯ್ತಂದ್ರೆ ಆಗ್ಬೋದು
ಹ್ಮ
ಅದು ಒಟ ಅದು ಮಾಡಿದ್ರೆನ ಗೊತ್ತ ತಾದ್ರೆ ಆಗ್ತಾ ಆಗಲ್ಲ ಅಂತ
ಹಾ ಹಾ
ಹಾ ರೀ
ಸಡ ಸರಿ ಸರಿ ಸರಿ ಮಾಡಾರ್ತಾರ
ಓಕೆ ಸರಿ
ದ ಹ